ಹಲೋ
ಅದು ಒ ಎರಡುವರ್ ಸಾವಿರ ಮೂರ್ ಸಾವಿರೂಪ ಬರ್ತ್ ಹ ಟಿಕೆಟ್ ಹೋಗೋದು ಬರ ಸೇರಿ
ಅವ ಪೂರಿ ಜಗನ್ನಾಥ್ಗ
ಹಾ ಹಾ
ಕೇಳಿದ್ರೇನ
ಕೆಳಿದೆ ನಡತ್ ನೋಡಪಾ ಯಾಕಂದ್ರ ಆರನೇ ತಾರೀಕ ಯಾವ್ದಂತದ ಫೆಸ್ಟಿವಲ್
ಯಾವತ್ ಜೂಲೈ ಅರ
ಇದೇ ಆರನೇ ತಾರೀಕು ಅಂದ್ರೆ ನಾಳೆ ಹ್ಮ್ ನಾಳೆ
ಇವತ್ತ ಕೂಡಬೇಕಲ್ಲ
ಇವತ್ತಂತ್ರನು ಅಂದ್ರೆ ಇರುತದೆ ಎಷ್ಟೊಂದು ವಾರ ಮೇಲೆ ಇರ್ತದೆ ಜಾತಿರೋದ ಅಲ್ಲಿ ಹೌದೌದು ಅದ ಯಾವಾಗನ ಒಟ ದೇವ್ರ ನೋಡ್ಬೇಕು ಅದು ಮೂರ್ತಿಗಳು ಮಾಡಿರದ ತೇರ್ ಹೇಳಿದ್ದಿನ ಅಂದ್ರ ಅಲ್ಲಿ ನೋಡಕ್ ಇರಕ್ ಈ ತಂದಿರಲ್ಲ ನಮ್ಮನ್ನ ಜಾತಿ ರತ್ದಲ್ಲಿ ಹಬ್ಬಾ
ಹೌದೌದು ಈಗೇ ನ್ದ ಅದು ತೇರ್ ಎಳ್ಯದ್ ನೋಡ್ಬೇಕಕ್ ಮೇನ್ ಹೋದ್ರನು
ಹೋಗ್ಬೇಕು ಮತ್ ನೋಡ ಎರಡ್ವರ್ ಸಾವಿ ಮೂರ್ ಸಾವಿ ಬರ್ತಂತ ಮತ್ ಅಲ್ಲಿ ರೂಮ್ ಬಾಡಿಗೆ ಹಂಗಿ ಹಂಗ ಅಂದ್ರ ಒಣ ಒಂದ್ ಐದ್ ಸಾವಿರ ಆತ್ ನೋಡ ಪ ಸರ್ ಆರ್ ಸರ್ ಬರಿ ಕರ್ಚು ಭಾರ ದೇವರು ಪುರಿಜಗಥ ಮಂದ್ರ ಕೇಳಿದ್ದಿಲ್ಲ ಮತ್ತೆ
ಕೇಳನ್ರಿ ಕೇಳೇನಿ
ಹಾ ಭಾರಿ ದೇವರು ಪವರ್ಫುಲ್ ದೇವರು ಕೃಷ್ಣ ಸುಭದ್ರಾ ಮತ್ತ ಬೀರ್ಬಲ ಯಾರ
ಹಾ ಮೂವರು
ಹಾ ಮೂವಾರದು ಬಾರಿ ಜಾತಿ ಆತ್ರಿ ಅದ ಹೋಗ್ಬಕ್ಲ್ಲಿ ಒಂದ್ ವರ್ಷಗ ಒಂದ್ಸಲರ
ಅದೇ ಕಾಲಿ ಇದ್ರೆ ಅಂದ ಹೋಗ್ ಬರಮ ತಾಳ್ರಿ
ಅದೇ ರಿ ಯಾಕ ಹೆಂಗಿದ್ರ ಸ್ವಲ್ಪ ಎಕ್ಸಾಮ ಮಾಡದ ನಮಗೂನು
ಹ್ಮ ಹ್ಮ
ಎಕ್ಸಾಮ್ ಮುಗಿದ್ಮೇಲೆ ಹೋದರಾಯ್ತು
ಆಯ್ತು ಹೋಗ ನಾವ ಕಾಲೇಜ್ ಬಿುಟ್ಟವ್ರಿ ಕಾಲೇಜ್ ಏನ್ ಹೋಗಲ್ಲ
ಅದೇ ಮತ್ತೆ ಐಟಿ ಗಿಟೆ ಮಾಡ್ತರ ಏನ
ಅದೇ ಮಾಡ್ಬ್ರೀಗ ಐಟಿ ಕಾಲೇಜ ಕೇಳಿವ್ರಿ
ಐಟಿ ಹಾಕ್ ಮಾಡ್ದ್ ಸುಮ್ನ ಆರಾಮ ಇಲ್ವ ಅಂಗಡಿ ಯಾಕಂತ ನಾಂತ ನೀ ಐಟಿ ಮಾಡಿ ಏನ್ ಮಾಡ್ತ
ಅದೇ ಹಾಕುವ ಅಂಗಡಿಯಲ್ಲ
ಹಾ ಹಾ ಐಟಐಕನ ಮನಾಟ ಐವತ್ತು ಅರ ಸಾವಿ ರಪ ದುಡಿಬೋದು ಅಂಗಡಿಯಾಗ
ಅದೇ ಒಂದು ಈಗ ಏ ಮಾಡ್ಕ್ರಿ ಲೋ ಎತ್ತಸ ಬೆಂಗ್ಳೂರಿಗೂ ಈಗ ಬರ್ಬಕ್ೀ
ಯಾಕ
ಹ ಸ್ವಲ್ಪ ರೊಕ್ತದ ಕಡಿಮೆ ಆದ್ರೆ
ಹ್ಮ್ ಹ್ಮ್
ಅ ಹಕ್ ಬಾರ ಮುಕ್ಕ್ರ
ನಡತು ಆರಾಮ್ ಹಂಗ ಅದಾರ
ಏ ನಿಮ್ ಕಾಲ ಏನೋ
ನಮ್ ಕಾಲೇಜ್ ಆದ್ರ ನೀನ ಬಟ್ ಡ್ರಾಪ್ ಔಟ್ ಮಾಡಿಬಿಡರು ಏನ್ ಮಾಡ್ತಾರೆ ರೋಕ್ಕಲ್ಲ ಎಲ್ಲಿ
ಖರೆ ರಿ ಹಂಗೆ ಮಾಡವ ಕರನ್ರಿ
ಈ ಏನಿದ್ರೆ ಯಾಗಂತಕಂತ ಸಿಗಲ್ಲ ನಮ್ಮ ಕಾಂಪಿಟಷನ್ ಆಗಬಿಟ್ಟದ
ಹ್ಮ್ ರಿ
ಒಬ್ಬ ಅವರು ನೌಕರಿ ಆಗ್ಲಾರ ಸಲಕ ಒಲ ಮನಿ ಮಾಡಕತ್ತಾರ ಈಗ
ಹ ಮಾಡಕ ಕುತ್ ಈಗ್ ಮಾಡ ಕುಂತಾರ
ನೆಮದಿ ಸಿಗ್ತ ಹೊಟ ನೆಮ್ಮಿ ಮನ್ಸ ಏನೇ ಮಾಡ್ಲಿ ಕೆಲ್ಸ
ಹ ನೆಮದಿ ಇರ್ಬೇಕಕ್ ನೆಮದಿದ್ರೆ ಏನಾದ್ ಮಾಡ್ರ ಕೆಲಸ ಕಾರ್ಯನ
ಮತ್ತೆ ನ್ಡೋದ
ಏನ ಇಲ್ ನೋಡ್ರಿ ಇಲ್ಲಿ ಕಣಿಗ್ ಹೋಗ್ಬಕ್ ಈಗ
ಯಾಕೆ
ಅವೇ
ಹ್ಮ್ ಹ್ಮ್ ಟ್ಯಾಕ್ಟರ್ ಬರ್ತಾ ನಡ್ಸಕ
ಹ ಬರ್ತರಿ
ಹ್ಮ್
ಇವ್ರು ಅಕ್ಷಯ ಅವರು ಬರ್ತಾರ ಅಲ್ರರಿ ನಿಮ್ ಮಲ್ಲಿ
ಮಲ್ ಬರಲ್ ಅವ್ರರು ಬರಲ್ ಅವ್ ಗಾಡಿ ತೊಂಬೋ ನಲ್ಲಿ ನಮ್ ಗಾಡಿ ಹಂಬಬ ನಂಬಲ್ಲಿ
ಹಾ ಹಾ
ನಿ ತುಂಬ್ ತರ ಹಂಗಾದ್ರೆ ಅವ್ರು
ಬರಲ್ರರಿ ಅವ್ರ ಏನ್ ಬೆಟ್ಟಿನ ಆಗಲ್ಲ ಅ್ರ ಮೊದಲ
ಹೌದೌದೌದು
ಅದಕ್ಕೆ ಆರ
ಪೂರೇ ಜಗನಾಥಕ್ ಟೂರ್
ಹಓಮ್ ಮತ್ತತ್ ಎಲ್ಲ ತೇರದ್ರ ಅ್ರ ಹೋಗ್ ನಾನ್ ಬರ್ತ
ಹೋಗೋಣ ಕೆೇಳೋ ಐದಾರು ಸಾವಿ ಬರ್ತದ ಆ ಮಗ್ತದೆ
ಅಯ ಒಣೆ ಮಂದಿ ಕೇಳ್ಬಡದ್ರಿ ಅವೆಲ್ಲ ಬರ್ಲ
ಅದೇ ಒಂದ್ ನಾಕ ನಮ್ ದೋಸ್ತರು ಮದ ಅಂತ ಹೇಳಾರ ಒಂದ್ ನಾಲ್ಕೈದ ಮಂದಿ ಅದೇ ಅವರು ಅಲ್ಲೇ ಹೋಗ್ಬೇಕು ಇದೇಏನ್ರೀ ಇದು ಅದ್ರದ ಪೂರಿ ಜಗನ್ನಾಥ ಅಂದ್ರ ಅದ ಇದ್ರ ಸನಿ ಹತಿ ಇರ್ಬೇಕಲ್ರ ಹೆಂಗೆ
ಯಾವದ
ಇದು ಅದಿದ್ರಿ ಏನ್ ಅದಲ್ರಿ ಅದು ಅಯೋಧ್ಯ ಅದು ಸೆನ್ನತ್ರುಮಕ್ಕಲ್
ಅಯೋಧ್ಯ ಊ ಆಕಡೆಕ್ ಬರ್ದು ಅದ
ಎ ಕಡೆ ಬರ್
ಓಡಿಶಾ ಇ ಕಡೆ
ಇಲ್ಲ ಅಲ್ಲಿ ಏನ ಕೇಸ್ ನ ಅಲ್ಲಿ ಏನ ಕೇಸ್ ನೋದ್ರೆ ಈಗ
ಯಾವದ ಹಾ ಉಂಡಿ ಹಕಮಟ್ರಿ ಅಂತ
ಒಂದೇ ಲೋಟ್ ಮಾಡಿದ್ದೆ
ಅಷ್ಟು ದೊಡ್ಡ ಗರ್ಭ ಗುಡಿ ಆದ್ರ ಹೆಂಗಕಳ್ ಮಾಡ್ರಿ ಅವ್ರ
ಏ ಮಾಡತ್ರಿ ಇ ನಮ್ಮೂಊರಾಗ ಇ ಸಣ್ಣ ಗರ್ಭ ಗುಡಿಗ ಬಿಟ್ಟಿಲ್ಲ ಅಲ್ಲ ಇಲ್ಲಿ ಬಿಡುತ್ತೆ
ಹೌದೌದು ಎಲ್ಲಾ ನನಮ್ಮನ್ ಸೆಕ್ಯೂರಿಟಿ ಸಿ ಸಿ ಕ್ಯಾಮರಾವೆಲ್ಲಾ ಇರ್ತಾವಲ್ಲಿ ಯಂಗ ಕಳು ಮಾಡ್ರೀ
ಹಏ ಮಾಡ್ತಾರ್ರೀ ಮಂದಿ
ಮಾಡಿದ್ರನು ಗೊತ್ತಾಗೋಗಲ್ರರಿ ಇವಾಗ ಗೊತ್ತಾದ್ರ ಹೆಂಗ ಮೊದ್ಲೇ ಗೊತ್ತಾಗ ಬೇಕು
ಏನ್ ಮಾಡ್ತ್ರಿ ಏನ್ ಮಾಡಕ್ ಬರಲ್ಲ ಈಗ ಸ ಸಿ ಕಿವಿ ಸ ಸಿ ಟ್ಟಿವ ಇದ್ರೂನು ಚಕ್ ಹಂಗ ಓಡದಾರಂದ್ರೆ ಅದೇ
ಹಾ ಮತ್ ನೋಡ್ರಿ ಯ ನಮ್ಮನ್ ಕಲ್ರಾರ ಜಗತ್ನ್ಾಗ
ಅಂತ ಗುಡಿ ಗುಡಿ್ದ ಎಪಡಲ್ಲಗ್ಯಾರ ಅದೇ ಏನ ಗೊತ್ತಿದ್ದಾರೆ
ಮತ್ತ ನಮ್ಮ್ಊರಾಗದಾರ ಗೊತ್ತಿದ್ದೆ ಮಾಡಿರ್ತಾರೆ ಮತ್ತೆ ಎಲ್ಲಿದಾರೂ
ಅದೇ ಅಲ್ಲಿ ಯಾರು ತಿಳ್ಕೊಂಡ್ರ್ರೀ ಅಲ್ಲಿ
ಹ್ಮ್್ಮ ಸೀಸ ಕೆಾಮರ ಆಪ್ ಮಾಡವಿಿದ್ದರ ಅಂದ್ರೆ
ಹಂಗೇನು ಮಾಡಿರ್ಲ ಕೆಲ್ಲ ಅನ್ಸತ ಸಿ ಸಿ ಕ್ಯಾಮರಾ
ಹೌದೌದು
ಹ ಹೇಳಾಕನ್ ಬರಲ್ರಿ ಮತ್ತ ಅಲ್ಲಿ ರಾಜಕಾರಣಿಗಳು ಕೈ ಒಡ ಇತದ್ರ ಇತಿರ್ಬೋ
ಆರ
ಅಲ್ಲಿ ರಾಜಕಾರಣಿಗಳುಳದು ಕೈವಾಡ ಇದ್ರ ನಿಂತಿರ್ಬೋದು
ಹ್ಮ್ ಹಂಗ ಯ್ದ್ ಮತ ಅ
ನನ್ಗೆ ಯಾಕ ರಾಜಕ ರಾಜ ರಾಜಕಾರಣನೇ ಮಾಡದರ ಅಲ್ಲಿ ಇರೋದು ಹಂಗ ಆದ್ರ ಅಲ್ಲಿ
ಹೌದೌದು ನಮ್ಮೂರಾಗ ಯಾರ ಕೈವಾಡದ
ನಮ್ಮೂಊರಾಗ ಯಾರ್ದಂತಾತರಿ ಇಲ್ಲಿ ಎಲ್ಲ ಮಂದಿನ ಹಂಂಗಗೆ ಅದ
ಹ್ಮ್ ನಮ ನಿಮ್ಮ್ ಊರಾಗ ಸ್ವಲ್ಪ ಎಜುಕೇಶನ್ ಇಲ್ಲ ಸುಮ್ಮ ಅದ್ದ ಪ್ದ ತಿಳ್ಕೊಂಡು ಉತ್ತು ಸ ಹೋದರ್ತಾವ
ಕರೆ ರ
ಹ ಚಂದ ಓದಿ ಚಂದ ಮಾತಾಡಂಗ ಇರ್ಬೇಕು ಏನೇ ಆದ್ರೂ ಏನ ದೊಡ್ಡ ದೊಡ್ಡರದ್ರ ವೇಸ್ಟ್ ಅವ್ರ ತಿಳಿಸಿ ಹೇಳಳ್ಬೇಕು
ಹ ವೇಸ್ ನಂಬೋದು
ಹಾ ತಿಳಿಸಿಸಿ ಹೇಳಳ್ಬೇಕಕ್ ಹಿಂಗ ಹಿಂಗ ಅಂತೆ ನೀನೇ ಶಣೆ ಅವನು ನೀನೇನು ಹಂಗ ಹಿಂಗ ಅಂತ ಮಾಡ್ತಾವ
ಏ ಕೇಳಕ್ಕೆ ಹೋಗ್ಬ ಮಾಡಡುದ್ರಿ ದೊಡ್ಡಾರಿ ಕೇಳಕ್ಕೆ ಹೋಗ್ಬ ಮಾಡಡ್
ಹ್ಮ
ಅದಕ್ಕೆಲ್ಲಿ ನಮ್ಮ್ೂಊರ ದೊಡ್ಡರ ಮತ್ ಯಾರ ಕೇಳಲ್ರಿ ಹುಡುಗರು
ಮತ್ ಕ ದೊಡ್ಡರ ಮತ್ ಳ ಸಾಲಕಿ ನಿಮ್ೂಊರ ಜಗಳ ಆಗ್ಯದ ಆ ಸಲ ಈ ಸಲ
ಆ ಕೇಳದ ಎಲ್ಲ ಕಡೆ ಬುಟ್ಟ ಬಿಟ್ರ
ಮ ಎಟನ್ಂತ ಮಾಡುದು ಪಾಪ ಹನು
ಕಖರೇ ಇಕ್ಕಡೆ ಬಾಳ ನಮ ಸೈಡ್ ಇಲ್ಲಿ ನಂಬಲ್ಲಿ ಶಿಕ್ಷಣ ಕೊರತೆ ಬಾಳ ಕಡಿಮೆ ಅದ
ಬಾಳದ ಯಾಕಂದ ಯಾದಗಿರಿ ಡಿಸ್ಟ್ರಿಕ್ ದಾಗೆ ಕಡಿಮ ಮಂದಿ
ಯಾಕೆರ್ಷ್ಟ ಆಕದಂಗ ಕಡಿಮೆ ಇಲ್ಲಿ ಜನಾರ್ ನಂಗಗೆ್ಯಾರ
ಹೌದೌದು
ಕೇಳಿದ ಅರ್ಥ ಮಾಡ್ಕಲ್ಲಲ್ ಚೆನ
ಏನ್ ಮಾಡ್ತರಿ ಎಲ್ಲ ನೀನ್ ತಿೇಳಿ ಹೇಳಬೇಕ ಸಾವ ಕೂಡ್ಸ್ಬೇಕು ಅವಾಗ ಲೈಟ್ ಆ ರಸ್ತೆ ಹ ಅಳ ಹೋಗು
ಮನ್ಯ ಕುಂತಿದ್ರೆ ಎಲ್ಲ ಸಬೇಕ ಅವೆಲ್ಲಾ ಕೇಳಾಕಲಿಲ್ರರಿ ಊರ ಮಂದಿ ಮತ್ತೆ ಏನ್ ಚಳೆ ಅದೆೇ ಮಾಡಿದ್
ಏನ ಅಂದ್ರ
ಜಗಳದ ಜೂಟಿ ಆಡಿದ ಮತ್ತ ಹಂಗ್ಯಕ ಹೇಳ ಮ ಕೇಳಲ್ಲ ಏನ್ ಮಾಡಲ್ಲ
ಯಮ್ಮ ಅವ್ರು ಮಾಡಿದ ಅವ್ರು ಉಣತಾರ ಆಟೆ ಹೊಟ ಚಂದ ಮನಿ ಮಗ ಆಗ್ಬಬೇಕು ಅಂತಾರ ಎಲ್ಲಾರೂ ಬಯಸ್ತಾರ ಮತ್ ಮನಿ ಮಗ ಆಗ್ಲಿಕ್ಕೆ ಏನ್ ಮಾಡಕ್ ಆಗಲ್ಲ
ಹೋ ಸಲ ನೋಡ್ರಿ ಹುಡುಗಿಯರ್ ಸಲಕ್ಕೆ ಜಗಳಾಡಿ ಹೈರಾಣ ಮಾಡ್ಕೊಂಡು
ಹ್ಮ್ ಅದರ ಸಾಲಕ್ಕೆ ಬಂದ್ ಮಾಡ್ರರ ನಿಮ್ಮ್ರಗೆ
ಹ್ಮ ಅದ್ರ ಸರಿಯಕೆ ಮತ್ ಅದ್ರಾಗ ಅವ್ರಿಗೆ ನಾವ್ ದೇವ್ರ ಇಡ್ತಿವಿ ನೀವು ದೇವ್ರ ಇಡ್ತಿವಿ ಅ ಜ ಬಾಳ ಹೇರಳ್ ಮಾಡಿಕೊಂಡು ಆ ಕಡೆ
ಓಹೋ ನಿಮ್ಮ್ರ ಸ್ಯಾರಿ ಕೊಟ್ರ ದೇವ್ರಡಗ
ಇವರ್ ಸಾರ ಅಲ್ರರಿ ಅವರು ಮುಸ್ಲಿಮ ಅಷ್ಟೆ ಹೇಡ್ಕೊಂಡ್ ಹೋಗ
ಹ್ಮ್ ವರ್ಷ ಅಂಗಿ ಅಂಗತ್ರ ಪಡ
ಪಾಡತ್ತ ಬಟ್ ಮುಂದಲರ್ ಹೆಂಗತಾನ
ಏನ್ ಆಗಂಗ ಆತವ ಏನ್ ಮಾಡಕ್ ಆಗಲ್ಲ
ಏ ಜನರ ಮಾತನ್ ಕೇಳಲ್ಲ ಜನ್ರ ಮತ್ ಕೇಳ್ರ ಪಾಡವ್ ಕೇಳಲ್ಲ ಏನ್ ಮಾಡೋಲ್ಲ ಏನ್ ಮಾಡತ
ಏನ್ ಮಾಡತ ಉಳ್ಕಬೇಕ ಆಟೆ ಉಳ್ಕೊಂಡ್ರರ ಪಾಡ
ಏನ್ ಕೇಳಲಿವು ಮಾತ್ ನಮ್ರು ಅದಕ್ಕೆ ಪುಟ್ರ ನಮ್ರ್ಗ್ ಗೊತ್ತಾಗ್ಬ ಬಿಟ್ಟ ಅದ ಜನ್ರಿಗೆ ಇ ರಾಜಕಾರಣಿ ಕಳಗೆ
ಹೌದೌದು
ನಾಯಿ ಮಾಡಿದಾಗ ಮಾಡ್ತಾರೆ ಕೇಳಕ್ ಹೋದ್ರ ಅಂದ್ರೆ ಮೂರ್ ಪಕ್ಷ ಯಾರಿ ಸ್ವತಂತ್ರವಾಗಿ ಯಾರಿಗ್ ಕೇಳಕ್ ಅತ್ಕಿರ್ದಂಗ ಮೂರರು
ಹಾರ
ನಮ್ಮೂಊರರು ಸ್ವತಂತ್ರ ಹೋಗಿ ಕೆಳಕ್ ಅಕ್ಕಿರ್ಲಾರ್ದಂಗ ಅದಾರದು
ಹಂಗಗೆ ಅದ ಮತ್ ನಿಮ್ಮವರ ಗಣಿಗಾರಿಕೆ ಆದದ ಎಲ್ಲಿ ಕೇಳ್ರ ಮುಸ್ತರ ಅಂತ ಹಿಂಗ್ ನಡಸಾರ
ಎಲೆಕ್ಷನ್ ಟೈಮ್ ಅಷ್ಟೇ ಅದದು ನಡೀತಾರೆ
ಹಾ ಏನ್ ಮಾಡಕ್ ಆಗಲ್ಲ ಎಲೆಕ್ಷನ್ ಟೈಮ ಯಾರಾದ್ರೂ ಬಕ್ತಾರ ಬಂದ ಓಟಾಕ್ರಿ ಓಟಾಕ್ರ ಅಂತ
ಹ್ಮ ಎದಕ್ಷಣ ಟೈಮ್ಗೆ ಎಷ್ಟ ಬರ್ತಾರ ಅವ್ರು
ಹಾ
ಸಿಕ್ಕ ಈಗ ಏನ್ ಮಾಡತಾನ
ಹಾ
ಏನ್ರೀ
ಆಮೇಲೆ ಮತ್ತ ಮುಂದಕ್ಕೆ ನರ್ತಾನ
ನಿಂದಿರ್ತಾರ ಅವ್ರಿಗೆ ಈಗ ಜೆಡ ಎಸ್ ಪಕ್ಷಕ್ಕೆ ನಿಂದ್ರ ಕುಂತಾರ ಈಗ ಹೆಂಗಗೆಳ್ತ್ರಿ ಬರ್ಬೋದ್ರಿ ಸಲ ಬರೋ ಚಾನ್ಸಸ್
ಏ ಹೆಂಗ್ ಹೆಂಗತ್ ಬರ್ತಾರೆ ಎಲ್ಲಾ ಬಿಜೆ ಪಿ ಕನ್ವರ್ಟ್ ಹಾಕತ್ ಮಂದಿ
ಅವ್ರ ಬಿಜೆಪಿ ಬಿಜೆಪಿ ಗೆತ್ತಿದ್ರ ಏನು ಶಾಪ ಗೆದ್ರ
ಹ್ಮ್ ಅಂದ್ರ ಮ್ಯಾಲ ಸರ್ಕಾರ ಬಿಜೆಪಿನ ಆತದೆ ಮುಂದಿನಸಲ ಆಯ್ತು ಮತ್ತಳ ಬಿಟ್ಟಟಾವದಾಗಲ್ಲ
ಹ ಹಾಗಲ್ರಿ ಬಟ್ ಕುಮಾರಸ್ವಾಮಿ ಬರ್ಬೇಕಕ್ ಆ ಕಡೆ ಬಾಳ ರೈತರಿಗೆ ಸಾಲ ಮನ್ನಾ ಅದು ಬಾಳ ಮ್ಯಾರ ಅವರು
ಅಕಡೆ ಎಲ್ಲ ಮತ್ ಅಗಡೆ ಆದ್ರ ಒಳ್ಳೇದತವ್ರಗನ
ಹಾ ರೀ ಎಲ್ಕಂದ್ರ ಬಾಳ ಎಲ್ಲ ಕ್ಷಣತ್ರಿ
ಸಲ ಏನಾರು ಮಾಡಿ ನಿಮ್ಮ ಗುರು ಪಾಟ್ಲಿಗೆ
ಬರ್ಬೇಕಲ್ರರಿ ಚೆನ್ನ ಬೆಂಬಾಲ ಎ ಇರ್ಬೇತಿ ಹಣ್ಣ ಬೆಂಬಲ
ಹಣ ಅನ್ ಮನ್ಷ ಹಣ ಕ ಕಳಿಸ್ತಾರೆ ಇವ ಕಾಲಾಗ
ಕಳಸ್ತಾರ ಕಳಸ್ತಾರಬೋದು ಮತ್ತೆ ನೋಡದ ಆದ್ರಿ
ಸರಿ ಮಾಡ ಹಾ